ಹಲೋ
ಕಿಸ್ತಿದ್ಯಾಾ
ಹಾ ಕೇಳಿಸ್ತಿದಿ ನಿಮ್ಗ್ ಕೇಳಿಸ್ತಿದಯಾ
ಹಾ ಕೇಳ್ತಾ ಇದೇ ಏನ್ ಮಾಡ್ತಿದ್ರಿ ಹ ಆಯ್ತು ನಿಮ್ದು
ಅ ನಂದು ಕೂಡ ಕಾಫಿ ಆಯ್ತು ಹಾಗೇ ಕುೂತ್ಕೊಂಡು ಫೋನ್ ನೋಡ್ತಾ ಇದ್ದೆ
ಹೂ ಹೂ
ಇನ್ನೇನ್ ಕೆಲ್ಸ ಇರುತ್ತೆ ಅಲ್ವಾ ಸಾಯಂಕಾಲ್ಡೋತ್ತು ಹ ಇನ್ನೇನ್ ಇರ್ಲಿಲ್ಲ ಅದಕ್ ಕೆ ಪೋನ್ ನೋಡ್ಕೊಂಡ್ ಕೂತಿದ್ದೆ ನೀನು
ನಾನು ಕಸ ಗುಡ್ಸಿ ಎಲ್ಲಾ ಮನೆಯಲ್ಲ ಒಂದ್ ಒಂದ್ ಒಂದ್ ಕಡೆಯಿಂದ ಎಲ್ಲಾ ಎತ್ತಿಟ್ಬಿಟ್ಟು ಕುತ್ಕೊಂಡಿದ್ದೆ ಹಾಗೆ ನಿಮ್ ಕರೆ ಬಂತ್ ತು ಮಾತಾಡಣ ಅಂತ ಕುತ್ಕೋ
ಹೌದಾ ಬೆಳಿಗ್ಗೆಯಿಂದ ಏನೇನ್ ಮಾಡಿದ್ರಿ
ಬೆಳಿಗಿಂದ ಇವತ್ ನಾನ ಏನ್ ಮಾಡಿಲ್ಲ ಸುಮ್ನೆನೆ ಟೈಮ್ ಪಾಸೆ ಮಾಡಿರೋದು. ಆ ಕಡೆ ಓದ್ಕೊಂಡು ಇಲ್ಲ ಈ ಕಡೆ ಕೆಲ್ಸ್ ಕಸ ಒಂದು ಒಂದ್ಸವಲ್ ಬೆಳಿಗ್ಗೆ ಒಂದ್ಸರಿ ಕಸ ಗುಡ್ಸಿ ಹ್ಮ್ ತಿಂದ ಆದ್ಮೇಲೆ ತಟ್ಟೆ ಇತ್ತು ಅದನ್ನ ತೊಳ್ದಿಟ್ಟಿದ್ದೆ ಅಷ್ಟೇನೆ ಆಮೇಲೆ ಸಾಯಂಕಾಲ ಇವಗ್ ಕಸ ಗುಡ್ಸಿ ಸುಮ್ನೆ ಕುೂತ್ಕೊಂಡಿದೀನಿ ಬರೀನಿದ್ದೆ ಅದು ಇದು ಉಫ್ ಮಾಡ್ಕೊಂಡೆ ಇಲ್ಲೆ ಹ ಇವತ್ ಇವತ್ ಪುರ್ತೀ ವೇಸ್ಟೆನೆ.
ಪೂರ್ತಿ ಏನ್ ಕೆಲಸ ಇಲ್ದೆೆ ಫುಲ್ ಮಜಾ ಮಾಡಿದೀರ ಅಂತ್
ಹ ಏನ್ ಮಜಾ ಹ ಹಾ ಸುಮ್ಮ್ನೆ ಇರೋದೆ ಕಷ್ಟತಾನೆ.
ಹೌದು
ಏನಾದ್ರೂ ಮಾಡೋದು ಸುಲಭ ಸುಮ್ಮ್ನೆ ಇರೋದ್ ತುಂಬಾ ಕಷ್ ತ ಒಬ್ಳೇ ಬೇರೆ ಇರ್ತಿನ ಮನೇಲಿ ಯಾರು ಇರಲ್ಲ ಒಳ್ಳೆ ಹುಚ್ಚಿತರ ಆಗ್ಬಿಡ್ತೀನಿ
ನಾನು ಕೂಡ ಒಬ್ಳೆನೆ ಯಾರಿರಲ್ಲ ನಮ್ ಮನೇಲಿ ಎಲ್ಲ ಕೆಲ್ಸಕ್ ಹೋಗಿರ್ತರ ಡೇ ಹುಚ್ಚಿತರ ಫೋನ್ ನೋಡ್ ಎಷ್ಟ ಅಂತ ಫೋನ್ ನೋಡಕ್ ಆಗುತ್ತೆ. ಹ್ಮ್ ನನ್ಗೂ ಹಾಗೆ ಅನಿಸ್ತಾ ಇರುತ್ತೆ.
ತ ಹ
ಹ್ಮ ಮತ್ತೆ ಇನ್ನೆಂದು ಸಮಾಚಾರ ನಾನು ಒ ಚಿತ್ರ ನೋಡ್ದೆ ಗೊತ್ ತ್ತ
ಹಾ ಯಾವ್ದು
ಅದ್ರಲ್ಲಿ ನಾಯಕಿಯರ್ ಮಾತ್ರ ಅಹ ಅ ಯಾನ ಅಂತ. ನೇಮು ಚೆನ್ನಾಗಿತ್ತು ಯುಟ್ಯೂಬಲ್ಲಿದೆ ನೋಡ್ದೆ ಮೂರ್ ಜನಾನು ಅವ್ರು ಕನ್ನಡ ಕನ್ನಡ ಒಬ್ಬ ನಾಯಕ ಇದರೆ ಜಗ್ದೀಶ್ ಅಂತ. ಅವರ್ ಮಕ್ಕಳು ನಿಜವಾದ ಹೆಣ್ಮಕ್ಳು ಮೂರು ಜನಾನು ಅವರು ಇವಾಗೆಲ್ಲ ಮಾಡದು ಅವಾಗ ತುಂಬಾ ವರ್ಷಗಳ ಆಗೈತ ಮೂವಿ ಅಂದ್ರೆ ಚಿತ್ರ ಮಾಡಿ ಅದರಲ್ಲಿ ಮೂರು ಜನ ನಾಯಕಿರು ಇರ್ತರೆ ಫಸ್ಟ್ನೇ ನಾಯಕಿ ಬಂದ್ಬಿಟ್ ಟು ಅಹ್ ಯಾವ್ದೋ ಶಿವಮೊಗ್ಗ ಎಲ್ಲೋ ಇರ್ತಳೆ ಅವಳು ಓದ್ಬೇಕು ಅಂದಬಿಟ್ಟು ಬೆಂಗ್ಳೂರ್ಗೆ ಆರ್ಟಿ ಎನ್ ಯುನಿವರ್ಸಿಟಿ ಅಂತ ಏನೋ ಇರುತ್ತೆ ಅಲ್ಲಿಗ್ ಬರ್ತಳೆ ಎರಡನೇ ನಾಯಕಿಗೆ ಅಪ್ಪ ಅಮ್ಮ ಯಾರು ಇರಲ್ಲ ಚಿಕ್ಕ ವಯ್ಸಿಂದನೆ ಅಪ್ಪ ಅಮ್ಮ ಅವರಮ್ಮನೇ ಸಾಕ್ತ ಇರ್ತಾರೆ ಅವಳು ಕೂಡ ಬ್ಯಾಂಗ್ಳೂರಲ್ಲೇ ಇರ್ತಳೆ ಹ್ಮ್ ಇನ್ ಮೂರ್ನೆ ನಾಯಕಿ ಇರ್ತಳಲ್ವಾ ಅವ್ಳು ಅವ್ರ ಅಪ್ಪ ಅಮ್ಮ ಜೊತೆ ಹೀಗೆಲ್ಲ ಚೆನ್ನಾಗಿರ್ ಮೂರನೇ ನಾಯ್ಕಿ ಫಸ್ಟ್ ಎರಡನೇ ನಾಯ್ಕಿ ಅವ್ ತುಂಬಾ ಒಬ್ಳು ಅಂದ್ರೆ ಮೂರ್ ಜನ ಇದ್ರಲ್ವ ಇದರಲ್ಲಿ ನಾಯಕ ಇರಲ್ಲ ಬರೀ ನಾಯಕಿಯರದೇ ಕತೆೆ ಇದು. ಹ್ಮ್ ಅದಾದ್ಮೇಲೆ ಅದ್ರಲ್ಲಿ ಒಬ್ ಇಬ್ರು ನಾಯಕಿಯರು ತುಂಬಾ ಚೆನ್ನಾಗಿರ್ತರೆ ಅಂದ್ರೆ ದುಡ್ಡು ಇದ್ರ ಅಲ್ಲೆಲ್ಲ ಒಬ್ರು ನಾಯ್ಕಿ ಅಷ್ಟೊಂದ ಇರಲ್ಲ ಒಬ್ಳ ಹಟ ಮಾಡ್ಕೊಂಡು ನಾನು ಅಲ್ಲೇ ಇ ಟಿ ಎನ್ ಯೂನಿವರ್ಸಟಿಯಲ್ಲಿ ಓದ್ಲಿ ಕನ್ಕೊಂಡು ಮನೆಯವ್ರಿಗೆಲ್ಲ ಹೇಳ್ಕೊಂಡ್ ಕರ್ಕೊಂಡ್ ಬರ್ತಾಳೆ ಪ್ರಿನ್ಸಿಪಲ್ ಅದ್ರೆ ಕರ್ಕೊಂಡೋಂದ್ ನಮ್ದು ದೊಡ್ಡ ಯುನಿವರ್ಸಿಟಿ ನಮು ಮರಗಿಡ ಎಲ್ಲಾ ಇದೆ ಬಸ್ ಕಳಿದೆ ಪೀಜಿ ಅಂದಬಟ್ಟು ಅವ್ರ ಅಪ್ಪ ಅಮ್ಮ ಏನೇ ಕ್ವಶನ್ ಕೇಳಿದ್ರು ನಮ್ಮ್ ಮನೇಲಿ ಒಬ್ಬಳೆ ಮಗಳು ಅಲ್ಲಿಂದ ಓದ್ತಿೀರಂತೆ ಬಂದವಳೆ ಅಂತ ಹೇಳ್ದೆ ಆ ಪ್ರೆಸಿ ಅವನ್ ಏನ ಇಲ್ಲಾ ಅವ್ರನುೂ ಒನ್ ಕ್ವಶನ್ ಬೇರೆ ಕೇಳಿದ್ರುನು ಇವ್ನ ಅದೊಂದೇ ್ಮ ನಮ ದೊಡ್ಡ ಯೂನಿವರ್ಸಿಟಿ ತುಂಬಾ ಚೆನ್ನಾಗಿದೆ ಅನ್ಕೊಂಡ ಅಂತ ಅದಾದ್ಮೇಲೆ ಎಏನೇ ನರ ಅಪ್ಪ ಅಮ್ಮ ರಾಜಕೀಯದ್ರರು ಇರ್ತಾನ ಅವ್ರಪ್ಪ ಅವ್ರಪ್ಪ ಡಾಕ್ಟರ್ ಆಗಿರ್ತಾರೆ ನೀನ್ಬ್ಬಿ ಇರ್ತಾರಲ್ಲ ಅವ್ರ ಅ ಅಮ್ಮ ಒಬ್ಬರು ಇರ್ತಾರೆ ಅವ್ರ ಸ್ವಲ್ಪ ಓಕೆ ಬಟ್ ಅಂದ್ರೆ ಇಳು ತುಂಬಾ ಚೆನ್ನಾಗಿ ಇರ್ತಾಳೆ ಳು ಫ್ರೆಂಡ್ ಜೊತೆ ಅಂದ್ರೆ ಸ್ನೇಹಿತರ ಜೊತೆ ಪಟಿ ಜ ಎಲ್ಲಿರ್ತಾಳ ಅ ಆದ್ಮೇಲೆ ಬರುದೇ ಒಂದ್ ಅದಂದ ಸ್ಟಾರ್ಟ್ ಆಗುತ್ತೆ ಚಿತ್ರ ಸ್ಟಾರ್ಟ್ ಆಗತ್ತೆ ಏನು ಅಂದ್ರೆ ಈ ಮೂರು ನಾಯಕು ಜೀವನದಲ್ಲಿ ಏ ಒಂದ ಇದಾಗುತ್ತೆ ಅಂದ್ರೆ ಏನಾದ ಒಂದ್ ಸಂದರ್ಭಗಳು ಬರುತ್ತೆ ಅದನ್ನು ಎಂಗಯೂ ಸಂದರ್ಭಗಳನ್ನ ಮುಂದ್ ಅಂದೆ ಎಲ್ಲಾನೂ ಸೈಡ್ಗ ಇಟ್ಬಿಟ್ಟು ಹೆಂಗ್ ಮುಂದೆ ಬರ್ತಾರೆ ಅನ್ನೋದೇ ಇದದು ಕತೆೆ ಇರೋದು ಆ ಅದ್ರಲ್ಲಿ ಒಬ್ಳು ಬರ್ತಾಳ ಒಬ್ಳು ಕತೆ ಅದೇ ಶಿವಮೊಗ್ಗದಂದ ಬಂದಿರ್ತಾಳಲ್ಲ ಆಾನ ಹಕ ಬರ್ತಾಳ ಅವಳಿಗೆ ಈ ಕಾಲೇಜು ಹೊಸ್ದಾಗೆಲ್ಲ ಸೇರ್ಕೊಂಡಾಗೆಲ್ಲ ಇರುತ್ತೆ ಲ್ಲ ಅಂದೆ ಹುಡುಗಿರ್ನೆೆಲ್ಲಾ ಇದ್ ಮಾಡೋದು ಅಂದೆ ನಮ್ದು ಅ ಸೀನಿಯರ್ಸ್ ಮಕ್ಕಳೆಲ್ಲಾ ಇರ್ತಾರಲ್ವಾ ಅವ್ರೆಲ್ಲಾ ರಾಗಿಾರ ಮಾಡದೆಲ್ಲ ನಡಿತಾ ಇರ್ತ್ತಲ್ವ ಆತರ ನಡೆಯುತ್ತೆ ಆವಾಗ ಒಂದ್ ಹುಡ್ಗ ಬಂದ್ ಕಾಪಾಡ್ತೇನೆ ಇ ಹಳಗ ಹುಡ್ಗ ಇಷ್ಟ ಆಗ ಸ್ಟಾರ್ಟ್ ಆಗ್ತಾ ಇತ ನಂಗೆ ಲೈಕ್ ಮಾಡಕೆ ಅದನ್ನುು ಸ್ವಲ್ಪ ಫುಲ್ಲು ಸಾಂಪ್ರದಾಯನ ಇಡ್ತಾಳೆಲ್ಲ ಫುಲ್ಲು ಆಾಗ ಒಂದ್ ಸ್ವಲ್ಪ ಮಿಡ್ ಡಿ ಈ ತರ ಎಲ್ಲಾ ಹಾಕೊಂಡ್ ಚೆನ್ನಾಗಿರ್ತಾೆ ಲಕ್ಷಣವಾಗ ಇರ್ತಾಳ ಅದ್ರ ಮೇಲೆ ಇಷ್ಟ ಪಡ ಸ್ಟಾರ್ಟ್ ಮಾಡ್ತಾ ಇರ್ತಾಳೆ ಸ್ವಲ್ಪ ಸ್ವಲ್ಪ ಸ್ವಲ್ಪ ಹಂಗೆ ಹೋಗಿ ಮತ್ತೆ ಹೊರ್ಗಡೆ ಹೋಗೋದು ಆಫ್ರನ್ ಜೊತೆ ಎಲ್ಲ ಅವ್ರರು ಹೆಂಗೆ ಅವ್ರೇ ಹಿಂಗ ಅವರು ಅಂದತ್ಕೊಂಡ ಎಲ್ಲ ತಿಳ್ಕೊಂತಾ ಇತಳೆ ಇನ್ನೊಬ್ರು ನ ಹಗ ಎಲ್ಲಾರ್ಗು ೂ ಇರ್ತಾಳಲ್ಲಾ ಅವ್ರ ಮನೆಯಲ್ಲಿ ಸರಿಯಾಗಿ ದುಡ್ಡು ಕೊಡ್ತಾರೆ ಅವಳಿಗೆ ಅವ್ರಪ್ಪ ಮುಂಚೂಗ್ ತಿಂದಿಲ್ಲಾ ಅಂದ್ರುನು ಕೈ ಪಾಕೆಟ್ ಹಾಕಿ ದುಡ್ಡು ಎತ್ಕೊಂತೊಳ್ಳೋಳ ಅಷ್ಟು ಇದ್ ಮಾಡಿರ್ತಾರೆ ಅವಳು ಅದೇ ಕಾಲೇಜ ಅಲ್ಲಿ ಇಂಜಿನಿಯರಿಂಗ್ ಮಾಡ್ತಿರ್ತಾರೆ ಮೂರ್ ಜನನು ಆಹ ಇನ್ನೊಂದು ಹುಡುಗನು ಇಷ್ಟ ಪಡ್ತಾ ಇರ್ತಳೆ ಅವನು ಅಷ್ಟೆ ಇವನ ಇಷ್ಟ ಪಡ್ತಾ ಇರ್ತಾಳೆ ಹಂಗೆ ಬಿಟ್ಟು ಹೇಳ್ಕೊಂಡಿದಲ್ಲ ಇಬ್ಬರುನು ಅವ್ರನ ಹೆಸರು ರಾಹುಲ್ ಅಂತ ಅದ್ರಲ್ಲಿ ಹುಡುಗ ಹೆಸರು ನಾವ ಹೋಗ್ ಮಾತಾಡ್ಸ್ಕೊಂಡ್ ಬರೋದು ಎಲ್ಲ ಮಾಡ್ತಿರ್ತಾವ ಚೆನ್ನಾಗಿರುತ್ತೆ ಮೂರನೇ ನಾಯ್ಕ ಇರ್ತಾಳೆಲ್ಲ ಅವಳ ಫು ಯಾರ್ಯಾರು ಸಿಕ್ತಾರ ಅವ್ರಿಗೆಲ್ಲಾ ಬಕ್ರ ಮಾಡ್ಬಿಟ್ಟು ಫೋನ್ಗೆಲ್ಲ ಮಾಡಸಕಳದು ಅದಾದ್ಮೇಲೆ ಎಲ್ಲಾ ಬಿಟ್ಟಿ ಹೆಂಗ್ ತಗೋಬೇಕು ತ ಎಲ್ಲ ನೋಡ್ತರ್ತಳ ಅವಳು ಹ ಹಗೆ ಸ್ಟಾರ್ಟ್ ಆಗುತ್ತೆ ಹಂಗೆ ಸ್ಟಾರ್ಟ್ ಆಗ್ತ ಸ್ಟಾರ್ಟ್ ಆಗ್ತ ಹಿಂಗೆ ಹೋಗ್ತರುತ್ತೆ ಕಾಲೇಜ್ ಎಲೆಕ್ಷನ್ ಎಲ್ಲ ಮಾಡ್ತಾರಲ್ವಾ ಎಲೆಕ್ಷನ್ ಸ್ಟಾರ್ಟ್ ಆಗುತ್ತೆ ಸರಿನಾ ಎಲೆಕ್ಷನ್ ಶುರು ಆಗ್ಬೇಕು ್ರೆ ಆ ಒಬ್ಬ ಇನ್ನೊಬ್ಬ ಇರ್ತಾನೆ ಅವನು ಯಾವಾಗೂ ಅವ್ನೇ ಗೆಲ್ತಾ ಇರ್ತೆ ಅದ್ ಕಾಲೇಜ್ ಅಲ್ಲಿ ಇವ್ಳ ಇರ್ತಳಲ್ಲಾ ಇನ್ನೊಬ್ಳ ಅದೇ ಪಿ ಜಿಯಲ್ಲಿ ಇರ್ತಾಳಲ್ಲ ಅನಾಯಕ ಇರ್ತಾಳಲ್ಲ ಅವ್ಳ ಈಸಲ ನಾನು ಗೆಲ್ತೀನಿ ಅ ನಾನು ನಿಂತ್ಕೊಂತೀಬು ನಿಂತ್ಕೊಂತಿ ಳ ಅಂದ್ರೆ ಇ್ರ ಇಬ್ರು ನಡ್ಕೊಂಡು ಹೋಗ್ತಿರ್ತಾರೆ ಹಾಗಂಗ ಇಬರಿಗೂ ಡ್ಯಾಶ ಆಗುತ್ತೆಫಸ್ಟ್ ಆಗ ಕಿರಿಕ್ ಸ್ಟಟ್ ಆಗುತ್ತೆ ಂತೆ ಅದಾದ್ಮೇಲೆ ಇ ಚಿಕ್ಕಣ್ಣ ಇರ್ತಾನ ಚಿಕ್ಕಣ ಗೊತ್ತಿಲ್ಲ ನಿಮಗೆ ಆ ಅದಕ್ಕೆ ಚಿಗೂ ಚಿ ಕ್ಕು ಅಂತತಲ್ಲೆ ಇವಳು ಅವನ್ನ ನೋಡು ಚಿಕ್ಕು ಅಂದಕೊಂಡು ಅದಾದ್ಮೇಲೆ ಅವನು ಸಮಾಧಾನ ಮಾಡಿ ಎಲೆಕ್ಷನ್ ಸ್ಟಾರ್ ಆಗ ಇ್ಳು ಕೂಡ ನಾನು ನಿನ್ಕೊ ೆಂಬಟ್ಟ ಹೆಸರೆಲ್ಲಾ ಕೊಡ್ತಾಳೆ ಅದಾದ್ಮೇಲೆ ಇವನು ಅಷ್ಟ ಎಷ್ಟೆಲ್ಲಾ ಕೊಡ್ತಾನೆ ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ಹುಡ್ಗಿರು ಇದಕ್ಕೆಲ್ಲಲ್ಲ ಹಯಕಿಲ್ಲ ಹಂಗೆ ಹಿಂಗೆ ಹೋಗ್ತ ಪಾತ್ರೆದ್ರೆ ತೊಳಿ ಹೋಗು ಈ ಎಲ್ಲ ಹೇಳ್ತಾನೆ ಆವಾಗ ಅವಳು ಇತಿಹಾಸದ ತೆಗದ್ ನೋಡು ಎಲ್ಲಾ ಹುಡುಗಿ ಹಗಿರೋದು ಎಲ್ಲಾ ರಾಕೇಶ್ ಅಮ್ಮಾರನು ಹುಡ್ಗಿರ ಮಾಡಿರೋದು ಯಾವ್ ಹುಡ್ಗನು ಮಾಡಿಲ್ಲ ಅಂತ ಹೇಳ್ತಾ ಡೈಲಾಗ ಹೊಡಿತಾಳೆ ಆಾಗ ಆಯ್ತ ನನ್ ಮುಂದೆನೆ ಅದಕ್ಕನೆ ಅವ್ಳು ಏನ್ ಮಾಡ್ತಾಳೆ ಅಂದ್ರೆ ಒಂದ ದುಡ್ ಬೇಕಲ್ವಾ ಜಾಸ್ತಿ ಅವ ಊಳ ಹತ್ರ ಹೆಂಗು ದುಡ್ಡ ಆಐತೆ ರಾಜಕೀಯದಲ್ಲಿಲ್ಲ ಇದಾನೆ ಅವ್ರ ಮನೆ ಕಡೆಲ್ಲ ಚೆನ್ನಾಗಿದ್ದಾನೆ ಇ ಉಳ್ದಷ್ಟು ಇಲ್ವ ಅಲ್ಲ ಅದಕ್ಕೆ ಏನ್ ಮಾಡ್ತಾಳ ಅಂದ್ರೆ ಇವ್ರ ಸ್ನೇಹಿತರೆಲ್ಲ ಸೇರ್ ೊಂಡು ಸುಮ್ನೆ ಹಂಗೆ ಒಂದ್ ತಪ್ಕೊಳಕ್ಕೆ ಒಂದ ನೂರು ರೂಪಾಯಿನ್ನ ಮಾಡ್ತಾರೆ
ಹಾ
ಹ ಅದಕ್ಕೇನೆ ಇವಾಗ ಇಡೀ ಕಾಲೇಜ್ ಎಲ್ಲ ಜಲ್ಪ್ಟಿಗ ಇರ್ತಾರಲ್ಲ ಎಷ್ಟೊ ಜನ ನೀವ್ ಇಷ್ಟೊಂದ ಸುಂದರವಾಗಿರೋ ಹುಡುಗಿ ಏತನ್ ನಿಂದ ತಪ್ಕೊಳಕೆ ನೂರು ರೂಪಾಯ ಅನ್ಕೊಂಡ್ ಬರ್ತಾರೆ ಎಲ್ಲಾರು ಅದು ನೂರ ರೂಪಾಯಿ ಅಂದ್ರೆ ಶುರು ಆಗ್ಬೇಕ್ರೆ ಇಡ್ತಾರೆ ಅದಾದ್ಮೇಲೆ ಫುಲ್ಲು ಎಷ್ಟು ಕೀವು್ ಬರ್ತಾರ ಗೊತ್ತ ಜನ ಹುಡ್ಗರು ಅವಾಗ ಹಂಗೆ ಐನೂರು ರೂಪಾಯಿ ಮಾಡಕ್ ಬಿಡ್ತ ಒಂದು ಅ ಅಂದ ತಪ್ಕೊಳಕೆ ಐನೂರು ರೂಪಾಯಿ ಅಂತ ಅದೆ ಟಚ್ ಮಾಡ್ಕೊೊಳ್ಳಳ ಅವಳು ಸುಮ್ನೆ ನಾವ್ೆಲ್ಲಾದೂ ಹೋದ್ರೆ ಹ್ಮ್ ಹ್ಮ್ ಅಂತ ಆ ಕಡೆ ಕಡೆ ಶೋಲ್ಡರ್ ಮೊದೆ ಟಚ್ ಆಗತರ ಮ ಮಾಡ್ ಮಾಡಿ ಎಲ್ಲಾರು ಕಳಿಸ್ತಾ ಇತಾಳೆ ಅವ್ಳ್ದ ಹಿಂಗಿರುತ್ತೆ ಅವಳ್ದು ಅವ್ನು ಗೊತ್ತಾಗ್ಬ ಬಿಡುತ್ತೆ ಲಕ್ಷ್ಮ ಷನ್ನು ಈ ತರ ಸ್ಟಾರ್ಟ್ ಆಗ್ತಿದೆ ಯುಳ್ ಹಂಗೆಲ್ಲ ಮಾಡ್ತಾ ಇದಾಳೆ ಅಂತ ಗೊತ್ತಾಗ್ಬಿಟ್ಟ ಅವ್ನೆ ಗೆಲ್ಲ ಜನ ತರ ಅಂದಬಿಟ್ಟಿರುತ್ತೆ ಆಮೇಲೆ ಅವ್ನ್ ಏನ್ ಏನ್ ಮಾಡ್ತಾನೆ ಗೊತ್ತಾ ಅದನ್ ಮೇಲೆ ನೀನ್ ಹಾಕೊಂಡ್ರ ಬಟ್ಟೆಯಿಂದನೇ ಗೊತ್ತಾಗುತ್ತೆ ಎಂತ ಬಟ್ಟೆಗಳು ಹಾಕತಾ ನೋಡು ಅಂತ ಹೇಳ್ಡ್ತಾನೆ ಕಪಲ್ ಕೊಡ್ ಬಿಡ್ತಾಳ ಅವನ್ಗೆ ಬಾರ್ಸ್ಬಿಡ್ತಾಳೆ ಅದಾದ್ಮೇಲೆ ಇಟ್ಕೊಂಡು ಅವನ್ಗೆ ಅದು ಈಗೋ ಅರ್ಟ್ ಆಗಿರ್ತ್ತಾರ ಆಗಿರುತ್ತೆ ಆ ಎಲ್ಲರ ಮುಂದೆ ಹಿಂಗ ಓಡಿದ್ಲಲ್ಲ ಅ ಅನ್ಕೊಂಡು ಆಮೇಲೆ ಅವನು ಆ ಪ್ರೀತಿ ನಾಟಕ ಆಡ್ಬೇಕು ಅಂತ ಅನ್ಕೊತಾನೆ ಇವ್ಳ್ ಜೊತೆ ಆ ಅದಾದ್ಮೇಲೆ ಆ್ಹ್ ಇವಳ ಹತ್ರ ಬಂದು ಫುಲ್ಲು ಮೆಟ್ರೋದಲ್ಲೆಲ್ಲ ಹೋಗ್ಬೇಕಾದ್ರೆ ಸ್ವಾರಿ ಕೇಳ್ಕೊಂಡ್ ಕೇಳ್ಕೊಂಡು ಆ ನನ್ ಸ್ವಾರಿ ತಪ್ಪಾಯ್ತು ಅಂತ ಎಲ್ಲಾ ಹೇಳ್ತಾ ಇರ್ತಾನೆ ಅದಾದ್ಮೇಲೆ ಇವಳು ಸರಿ ಆಯ್ತು ಅಂತ ಹೇಳ್ತಾಳೆ ಆ ಇಬ್ರಿಗೂ ಪ್ರೀತ್ ಸ್ಟಾರ್ಟ್ ಆಗುತ್ತೆ ಇಬ್ರನು ಒಬ್ಬೊಬ್ರನು ಇಷ್ಟ ಪಡ ಸ್ಟಾರ್ಟ್ ಮಾಡ್ತಾನೆ ಅಂದ್ರೆ ಅವ್ನ ಈ ತರ ಎಲ್ಲ ಮಾಡ ತರ್ತಾರೆ ಅಂತ ಗೊತ್ತಿಲ್ಲ ಇವಾಗ ಒಬ್ಬರು ಇಷ್ಟ ಪಟ್ಟ ಆದ್ಮೇಲೆ ಆ ರಿಲೇನ್ಶಿಪ್ ಅಲ್ಲಿಗ ಒಂದ ಏನಾದ್ರು ಇದದೆ ಇರುತ್ತಲ್ವಾ ಇವ್ನು ಇದಲ್ದಂಗೆ ಆ ಹತರಕ್ಷಣೆ ಬ ಡಿರ್ತಾನೆ ಆದ್ನ ಎಲ್ಲ ಹೆಂಗು ಅನ್ಸುತ್ತೆ ಗೊತ್ತಾ ಅವಳಿಗೆ
ಹಾ ಇವಾಗ ಕಳ್ಸತೇತ್ ಅವಾಗ್ಲೇ ನಿಮ್ ಮಾತ್ ಸ್ವಲ್ಪ ಪ ಕೇಳ್ಸಿಲ್ಲ
ಹೌದಾ ಅದು ಎಲೆಕ್ಷನ್ ದಿವಸ ಎಲ್ಲಾರ ಅವ್ನ್ ಬೆಕಾರ್ಡ್ ಮಾಡಿ ಇಟ್ಕೊಂಡಿರ್ತಾನಲ್ಲ ವೀಡಿಯೋನ ಇಳ್ದು ಮತ್ತೆ ಅವಂದು ಎಲ್ಲ ಫೋನ್ಗು ಕಳಸ್ ಬಿಡ್ತಾನೆ ಅವ್ಳು ಅವಮಾನ ತಡೆಯಕ್ಗುತ್ತೇ ಇಲ್ಲಿಂದ ಹೋಗ್ಬೇಕಕ್ ನಾನು ಅನ್ಕೊಂಡ್ ಹೋಗ್ಬಿಡ್ತಾಳೆ ಇನ್ನೊಬ್ಳು ನಾಯಕಿದು ಅವ್ರ ಅಪ್ಪ ಅಂದ್ರೆ ಅವ್ರ ಅಪ್ಪ ಅಮ್ಮ ಇರ್ತಾರಲ್ಲಾ ಅವ್ರ ಸ್ವಂತ ಅಪ್ಪ ಅವರು ಆಗಿರಲ್ಲ ಇವಳು ಬೇರೆಯವ್ರಗ ಹುಟ್ಟಿರೋ ಮಗಳಾಗಿರ್ತಾಳೆ ಆ ಇವ್ರ ಪ್ಪಾ ಹೋಗ್ಬಿಟ್ಟಿರ್ತಾನೆ ಇವ್ಳು ಅವ್ರ ಅಮ್ಮ ಹೊಟ್ಟೆಲ ಇರ್ಬೇಕಾದ್ರೆ ಆಮೇಲೆ ಈ ಡಾಕ್ಟ್ರನ ಅವ್ರ ಅಮ್ಮ ಮದ್ವೆ ಆಗರ್ತಾಳೆ. ಅವ್ನ ಸ್ವಂತ ಮಗ ಆತಿ ಹೆಚ್ಚಾಗಿ ನೋಡ್ಕೊಂಡಿರ ನೇ ಅವ್ಳಗ ಗೊತ್ತಾಯ್ತಿ ನೀವು ನಿಜವಾದ ನನ್ನ ಅಪ್ಪ ಅಲ್ಲಾ ನಮ್ಮ ಅಪ್ಪನ ಹುಡ್ಕೊಂಡು ಹೋಗ್ತೀನಿ ಅಂತ ಅವಳು ಹೋಗ್ಬಿಡ್ತಾಳ ಸರಿ ನನ್ಗೊಂದ ಕರೆ ಬರ್ತಾಇದೆ ಇರಿ ಮಾಡ್ತ
ಹ ಹ ಸರಿ.